ನಿಮ್ ಸಂಭಾಷಣೆ ಮುಂದ್ ವರ್ಸಿ ಹಾ
ಸಾಂಬಾಸಣೆ ನ ಸಾಂಬಾಸಣೆ ಏನ್ ಹೇಳಣ
ಹಾ
ಸರಿ ಸರಿ ಆಯ್ತು ಅಂದ್ಬಿಟ್ಟು ಕೊಟ್ಬಿಟ್ಟ ಮಯ್ ಕೊಬಿಟ್ಟ ಗಾಡಿ ತ ಕಂಡ ಈ ಮುಂದ ವಡ ಒನ್ೆಟ್ರೋಲ್ ಬಕ್ ಐತೆತ ಮೇನ್ ರೋಡ್ ಅಲ್ಲಿ ಈ ಕಡೆಗೆ ಎಕಡೆ ನಗರ ಕೊ ನಗರ ಕೊತಿ ಇವಲ ಗತ್ತ ಕುತ್ತಾ ಹಾ ಆನ್ಲ್ಲಿನ್ ಅಲ್ಲಿವರೆಗೂ ತೊಳ್ಕೊಂಡ ಹೋುದು ಚೌಟ್ರಿಂದ
ಲೆಫ್ಟ ಸೈಡ್ ರೈಟ್ ಲೆಫ್ಟ ಸೈಡ್ ಏನ ಆಐತೆ
ರೈಟ್ ಸೈಡ್ ರೈಟ್ ಸೈಡ್ ಈ ಕಡಿಂದ ಹೋಗ್ಬೇಕ್ರ ಹ್ಮ್ ರೈಟ್ ಸೈಡ್ ಆಯ್ತಲ್ಲ ಹಾಲ ತಳ್ಕೊಂಡ್ ತಳ್ಕೊಂಡ್ ತಳ್ಕೊಂಡ್ ಹೋದ್ವಿ ಅಲ್ ಆದ್ರೆ ಪೆಟ್ರೋಲ್ ಬಂಕ ಕ್ಲೋಸು ಒಂಬತ್ತು ಹೊತ್ತಾಗೈತು ಒಂಬತ್ತು ಒಂಬತ್ತು ಹ ಒಂಬತ್ತೈದು ಒಂಬತ್ತು ಹತ್ತ ಆಾಗೈತೆ ಅಲೆೇ ಆಗ್ಲೇ ಕ್ಲೋದು
ಹ್ಮ್
ಅಯ್ಯೋ ಸ್ವಾಮಿ ಆಮೇಲೆ ಮತ್ಮನ ಇನ್ನೊಂದ್ ಮೇಲ್ಗಡೆ ಐತೆ ಗೊತ್ತಾ ಕುದುರೆಗೆ ಹೋಗ್ತಾರಲ್ಲ ಹ್ಮ ಅಲೋ ನಯಾರ ಆಯತಲ್ಲ
ಹಾ ಹಾ ಐತೆ
ಮತ್ ಪುನ ಅಲ್ಲಿವರ್ಗೂ ತಳ್ಬೇಕು ಅಂದ್ಬಿಟ್ಟು ಇವ್ನೇ ಮಾಡ ತಳ್ಕ ಹೋಗ ಅಂದ್ಬಿಟ್ಟು ಅಲ್ಲಿವರ್ಗೂ ತಳ್ಕೊಂಡ್ ಹೋದ ನಂಗು ಡೌಟ್ ನಮ್ಮೂರ್ಲೆಲ್ಲ ಒಂಬತ್ತು ಗಂಟೆಗೆ ಕ್ಲೋಸ್ ಅಲ್ವಾ
ಹಾ ಹಾ
ಹ ಅದು ತಗ್ದಿರಲ್ಲಕಯ ಅನ್ಬಿಟ್ಟು ನಾನು ಸರಿ ನೋಡ ನಡಿ ಅಂದ್ಬಿಟ್ಟು ಅಲ್ಲಿವರೆಗೂ ತೊಳ್ಕೊಂಡ್ ಹೋದು
ನ ಬಟ್ಟಾಳದು ಹಾ
ಹ್ಮ್ ಚೆನ್ನಾಗೇ ಪಟಾಡ್ದನ್ನೆನ್ನೆ ನ್ನ ಮಾತ್ರ
ಹ್ಮ
ಹ ಆಮೇಲೆ ಅಲ್ಲಿವರೆಗೂ ತಳ್ಕೊಂಡ್ ಹೋಗಿ ಅ ಸದ್ಯ ಓಪನ್ ಇತ್ತು ಅದು ಹೋದಾಗ
ಹಾ ಹಾ
ಹೋದಾಗ ಓಪನ್ ಇತ್ತು ಸರಿ ಆಯ್ತು ಅಂದಬಿಟ್ಟು ಹೋಗ್ ಈಗಲ್ಲ ಹಾಕಿಸಕೊಂಡು ಇ ಎಲ್ಲೂ ಇರ್ಸಿಲ್ಲ ಒಂದೇಸ ಬಂದ್ಬಿಟ್ಟ ಊರ್ಗೆ ಕಾಡ್ದು ಆಗ ಮಳೆಲ್ಲ ನಿಂತತ್ತು ಮಳೆ ನಿಲ್ಲ ಬಂದ ಬರಾಷ್ಟತ್ಗೆ ಒಂಬತ್ ಒಂಬತ್ತುವರೆ ಒಂಬತ್ತ ಮುಕಾಲ್ ಆಗಿತ್ತು
ಹ್ಮ
ಹ್ಮ್ ಆ ಆಮೇಲೆ ಸಾಯಂಕಾಲ ನಾಲ್ಕ ಗಂಟೆ ನಾಲ್ಕುವರೆ ಅಷ್ಟರಲ್ಲಿ ಅರುಣ ಫೋನ್ ಮಾಡ್ದ ಎಲ್ಲಿಗೆ ನೇರಲೆಣ್ ಕಿತ್ಕೋ ಬರನಾ ಬಾ ಅಂತ
ಹಾ
ಹಾ ನೇರಳೆ ಹಣ್ಣ ಕಿತ್ಕೊಂಡ ಬರ್ನ ಅಂತಾ ಹೋದ್ವ ಹ ಓ ಇಲ್ಲಿ ಮರಗಳಲ್ಲಿ ಅಲ್ಲಿ ಜ ಬೆಟತಮ್ಮ
ಹಾ
ಬಟ್ಟೆ ತಮ್ಮ ಇಲ್ಲಿ ಫ್ಯಾಕ್ಟ್ರಿ ಅದೆ ಇಲ್ಲಿ ಇನ್ನೊಂದು ಚೆಕಿಂಗ್ ಸೆಂಟರು ಅಲ್ಲಿ ಆಮೇಲೆ ಹಚ್ಚೋರಿ ಕ್ಯಾರ ತಮ್ಮು
ಹಾ ಹಾ
ಹಾ ಹ ಗೊತ್ತ ಗೊತ್ತ ಹೇಳಿ
ನಾ ನಾಲ್ಕು ಗಂಟಲಿ ಮೊ ಮನೆಗ ಹೋದ ಮನಾಗ ಹೋಗಿ ಟೀ ಕುಡ ಟೀ ಕುಡಿ ಟೀ ಕುಡಕಂದ ಕೂತಿದ್ದ ಅಷ್ಟೊತ್ ಫೋನ್ ಮಾಡ್ದಮ್ಮ
ಹಾ
ಬಯ್ಯ ನಿರ್ಲಣ್ಣ ತಿನ್ಬೇಕು ಅನ್ಸ್ತದ ನೇರೆಳೆ ಹಣ್ಣ ಕಿತ್ಗಬರಾಮ ಅಂತ ಅಂದ
ಹ್ಮ
ಆ ಸರಿ ಇರಪ್ಪ ಇನ್ನು ಟೀ ಕುಡ್ಕೊ ಬರ್ತನ ಇರುವಂತ ಅಂದೆ
ಹ್ಮ್
ಆಮೇಲೆ ಟೀಗೀ ಕುಡ್ಕೊಂಡು ಆಮೇಲ್ ಮತ್ ಪುನ ಫೋನ್ ಮಾಡ್ದ ಟೀ ಕುಡತಿದ್ದಿ
ಹಾ
ಮತ್ ಪುನಃ ಕಾಲ್ ಮಾಡಬಿಟ ಕರ್ಕೊಂಡಹೊದೇ
ಹ್ಮ್
ಹ್ಮ ಆಮೇಲೆ ಹೋದವಾ ಫಸ್ಟು ಹಾ ಎಲ್ಲಿಗೆ ಹೋಗ ಚಾಕೆ ಸೆಂಟ್ರ ಒಳಗ ಹೋಗಮ್ಮ ನಡಿ ಅಲ್ಲಿ ನೋಡಮ್ಮ ಫಸ್ಟ ಅಂತಂದು
ಹಾ
ಹಾಲ್ ನೋಡಿದ್ರ ಆ ಮರದಲ್ಲಿ ಎಲೆಗಳೆಲ್ಲ ಉದ್ರೋಗಿ ಹಣ್ಣು ಇಲ್ಲ ಎಲೆನೂ ಇಲ್ಲ
ಹಾ ಅಲ್ಪ ಫಸ್ಟ್ ಇತ್ತು ಚೆನ್ನಾಗಿತ್ತು
ಹಾ
ಹ್ಮ
ಫಷ್ಟಿತ
ಜಮನೆಲ್ಲಣ ಸಕಾಲ ಆಯ್ತು
ಹಾ ಅಲ್ಲಿ ಹೋದ್ರ ಅಣ್ಣಲ್ಲ ಕಾಯಿ ಚೀಕೂ ಇಲ್ಲ ಅಲ್ಲಿ
ಹ್ಮ
ಅಣ್ಣ ಬುಟ್ಟೆಲ್ಲ ಅನ್ಸಿತ್ತೆ ಈ ವರ್ಷದು ಹ್ಮ್ ಇಲ್ಲಿಲ್ಲ ಬಾ ಅಂದ್ಬಿಟ್ಟು ಹೋ ಇಲ್ಲಿಗೋ ಮತ್ ಪುನಃ ಈ ಕೊರ ತ್ ಕೋದು ಕ್ವಾರ ತಮಕ್ ಹೋದ್ರ ಅಲ್ಲೂ ಇಲ್ಲ ಅಲ್ ಬುಟ್ಟ ಐತೆ ಅದೇನ್ ಕಿತ್ಕೊಂಡ್ ಹೋಗೋರ ಏನ್ ಒಂದು ಗೊತ್ತಿಲ್ಲ ಅಲ್ಲೊಂದು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ದು ಎಲ್ಲ ನೊಂದು ಹಾ ಅನಿತು
ಹ್ಮ್
ಹಂಬೇಲೆ ತಿನ್ಲೇಬೇಕು ಅಂತ್ ಕೂತಾನ ನನ್ ನ ತಿಲೇಬೇಕೇಕು ಕು ಎಲ್ಲ ಅಾಣ ತಿನ್ಲ್ಲೇಬೇಕು ಕುವಂತ ಹ ಆೇಲೆ ಅಲ್ಲೂ ಕಲ್ಲು ಹೊಡ್ದ ಪಲ್ ಪ ಪಲ್ಲ ಹೊಡ್ದ ಸುಸ್ತ ಅದ ಸಾಕ್ದ ಒಂದು ಸಿಕ್ಲಿಲ್ಲ ಆ ಆಮೇಲೆ ಬೆಟ್ಟ ತಂಬಕ್ ಹೋಗಮ್ಮ ಅಂದ್ಬಿಟ್ಟು ಬೆಟ್ಟೆ ತಂಬ ಬಂದ
ಹಾ
ಹ್ಮ್ ಮತ್ತ ಪನ ಅ ವಾಪಸು ವಾಪಸು ಅಲ್ಲಿ ಬಡ ತಂಗ ಬಂದು ಹಾ ಬೇಟೆ ತಮ್ಮ ಏನೋ ಇದಕ್ಕ ಕಲ್ಬಂಡೆ ಎಲ್ಲ ಹೊಡಿದವ್ರಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಅದು
ಅದು ವೇರ್ ಬಿಡ್್ದಂತ ಅದೇ ವೈಟಿಂಗ್ ಮಿಷೀನ್ ಎಲ್ಲ ತ ಹಾ ತೂಕ ಮಾಡ್ತಾರ ನೋಡಿ
ಅಲ್ಲಪ್ಪಾ ಅದು ಗೌರ್ಮೆಂಟ್್ದಲ್ವಾ
ಅದೇ ಗೌರ್ಮೆಂಟ್ ಅವರೇ ಮಾಡ್ ಮುೋಗ
ಗೌರ್ಮೆಂಟ್ ಅವ್ರೇ ಮಾಡ್ತಿರದ ಈ ಬೆಟ್ಟನೆಲ್ಲ ಹಾಳ ಮಾಡಾಕ್ ಬಿಡ್ತಾರಪ್ಪ ಅವ್ರು
ಹಾ ಹ ಏನೋ ಒಂದು ಪ್ರವಾಸಿ ತಾಣ ನಾವ್ ಏನನ್ ಕೈ ಗೊತ್ತ ಏನ ಒಂದ ಪ್ರವಾಸಿ ತಾಣ ಅ್ಬಿಟ್ಟು ಏನಾದಾರ ಕಡ್ಗಿಿಸಸ್ಬೋದು ಏನು ಮಾಡ್ಬೋ ಅಂತ ನಾವ ಅಂದನ್ಕೊಂಡ್ರ ಅವ ನೋಡ್ರಿ
ಆಾ ಸ್ವಾಮಿ ಕಟ್ಸ್್ ಬಿಿಟ್ಟಿರೋದ ಏನ ಆಟ್ಲು ಅಂತ ಕಟ್ ಕಟ್ಸ ಕಟ್ಸಿದ್ರು
ಹ ಏಯ್ ಅದು ಕ್ವಾ ಡ್ರಸ್ ಕಣ್ರಿ ಆಟ್ಲಲ್ಲ ಅದು ಕ್ವಾಡ್ರೆಸ್ ಅಂದ್ರೆ ಟೀಚರ್ಸ್ಗಳು ಮತ್ತೆ ಇವರು ಹೈ ಸ್ಕೂ ಸ್ಕೂಲ್ ಟೀಚರ್ಸ್ಗಳು ಬಂದು ಇದು ಸ್ಥಳ ಅದೇ ಲೇಟ್ ಆಗುತ್ತಲ್ಲ ಅವ ಹಾ ಸೇ ಆತರ ಮಾಡೋರು ಅವದ್ ನೋಡ್ರ ಹ ಆಿಲ್ಲ ಏನ್ ಆಂಗಿಲ್ಲ ವೇಸ್ಟ್ ಸುಮ್ನೆ ಕಲ್ಲುಡ ಪಡ್ದ ಗಾಜಿನ ಹೊಡದಕ್ರ
ಅಲ್ಲ ಅದನ್ನ ಈಗ ಹೆಂಗಿ ಪ ಕಾಲೇಜ್ ಓಪನ್ ಆಗೈತಲ್ಲಪಾ
ಹಾ
ಕಾಲೇಜ್ ಹುಡುಗರ್ರಿಗೆ ಹಾಸ್ಟ್ಲ್ ಬೇಕು ಅಂತಂದಾಗ ಹಾಸ್ಟ್ಲ್ ತರ ಮಾಡ್ರ ಆಗಲ್ವಾ
ಅಂದ್ರೆ ಅಲ್ಲಿ ಕಾಲೇಜ್ ಓಪನ್ ಆಗೈತಿಲ್ಲ ಅಲ್ಲೇ ಬೇರೆ ಹಾಸ್ಲ್ ಮಾಡ್ತಾವ್ರಲ್ಲ ಇವಾಗ ಆಲ್ರೆಡಿ ಆಲ್ರೆಡಿ ಅದು ಫಿನಿಶಿಂಗ್ ಏನೋ ಬಂದೈತಿ
ಹ ಹೌದಾ ಅಲ್ಲೇ ಹಾಸ್ಲ ಮಾಡ್ಬಿಟ್ರ ಇಲ್ಲಿ ಕಾಲೇಜ್ ಮೇಲ್ಗಡೆನೇನಾ
ಕಾಲೇಜ್ ಪಕ್ತದಲ್ಲಿ ಲೈಬ್ರರಿ ಐತೆ ಲೈಬ್ರರಿ ಪಕ್ತದಲ್ಲಿ
ಹ ಲೈಬ್ರರಿ ಪಕ್ಕದಲ್ಲಿ
ಹ್ಮ್ ನಾವವು ಕೆಲ್ಸಕಗ ನಗೆ
ಹಾ ಹ ಇ ವಧ ಬೇಳಗಿರಂಗ ಬೆಟ್ಟುಕೋಬೇಕ ಹ್ಮ ಬೆಳಿಗಿರಂಗನ್ ಬೇಟಕ್ಕೆ ಎಲ್ಲ ಹೋಗಮ್ಮ ಈಗ ಬೆಳಿಗಿರಂಗ್ ಬಟ್ಟಕ್ಕೆ ಈಗಾಗ ಮಡಿ ತಗ ಮಟ ಗಾಡಿಯಾ ಈಗ ನನ್ನ ನಡ ಮ ಬ ಅವ್ರೇ ನೀ ಹೋಗ ಅಂದ ನಡಿ ಹೋಗ ನಾವ ಇಬ್ರೆ ಹೋಗಮ್ಮ್ ನಡಿ ಯಾರು ಬೇಡ ಚ ಮತ್ತ ಆಯ್ತು ಫೋನ್ ಮಾಡಪ್ಪಾ ನೀನು ಅವ್ರು ಯಾರು ಬರ್ಲ್ಲ ಹ್ಮ ಅಷ್ಟೇನ್ ಬಾ
ಮರಾಗಂಬ
ಹ್ಮ್
ಹೋಗ್ರಿ ಶನಿವಾರ ಬೇರೆಂಗ ಮಟ್ಟ ಸಣ್ಣ ಸನವಾ ಸನಿವಾರ ಮಾಮಲಿ ವಾರಾಲ್ವಾ ಬೆಳಗ್ಗೆಂಗ್ಪೇಟ್ಟ
ಆ
ಆ ಬಂದೆ ನೀನು ಅಂದಿ ಗಾಡಿ ಗಾಡಿ ಸೆಟ್ ಮಾಡ್ಕೊಬೇಕು ಅಜಯಜಯ ಹ್ಮ ಯಾರ್ದ ಇದು ಗಾಡಿ ಹ್ಮ್ ಕುಳ್ಳ ಕುಳ್ಳನ್ ಜೊತೆ ನೀವ್ ಬರ್ಬೋದು
ಅಜಯ ಅಜಯ ಹ ಅಜಯ ಬಾಲೋ
ಸುಗಂದು
ಏಸ ಬಲ ಮೈಸೂರು ಲರ ಹ್ಮ್
ಹಾ ಮೈಸೂರ್ ಗ ಏನು ಕೋ ಹೋಗಿದಾನೆ ಅಮ್ಮ
ಯಾವ್ದ ಜಿಯೋ ಆಫೀಸ ಅಲ್ಲಿ ಕೆಲ್ಸ ಕೇಳಕ ಹೋಗಿದ್ದಾನಂತೆ
ಜಿಯೋ ಆಫೀಸ್ ಅಲ್ಲಿ ಕೆಲಸ ಕೇಳಾಕ ಹೋಗಿದಾನ
ಹ್ಮ್
ಹ್ಮ್ ಒಳ್ಳೆ ಕಥೆ ಹ್ಮ ಇವ ಕುೂಳ್ಳನೋ ಹ ಓದ ಅಂತಂದಮ್ಮ ಏನ ಎಕ್ಸಾಮ್ ಐ್ತ ಅನ್ಬಿಟ್ಟು ಅವರುಣಂಗಂದಪ್ಪ ಎನ್ ಟಿ ಪ ಸಿ ಎಕ್ಸಾಮ್ ಐ್ತಾ ಒಬನೇನ್ ಹಾಕಿರದು ಏ ನೀವ ಹಾಕ್ಬೇಕತಾನ ಸುಮನೆ
ಹದೆಲ್ಲ
ಅಯ್ಯ ಬಂದ ಬಂದಷ್ಟ ಬರ್ತ ಮಾಡ್ಬೇಕ ಅಲ್ವಾ ಏನ್ರೀ ಟಫು ಗ ಇಫು ಅಂತ ಕೂತ್ಕೊಂಡ್ ರೈತ ಯಾವ್ ಸಿಗುತ್ತೆ ಎಲ್ಲದಕ್ಕೂ ಹಾಕ್ಬೇಕು ಸುಮನೆ ಆಯ್ತಾ ನಮ್ಮ ಕೈಲ್ಲಿ ಎಷ್ಟ್ಯಐತದೆ ಅಷ್ಟ ಬರ್ದಬಿಟ್ಟು ಬರದು ಯಾರಗ್ ಗೊತ್ತು
ಎ ಟೈಮ್ ನಮ್ ತಾತದು ಆದೊಂದು ಇದಾಗೋಯ್ತು ಕಸಾವಯತು
ಹಾ ಬಾಲ್ವಾಕಿಲ್ವಾ
ಬಾಲನು ಆಕ
ಹ ಹದ ಅವನ್ ಯಕ ಹಕ್ಲಿಲ್ಲ
ಆ ಹಾಕಿದ ಅನ್ಸುತ್ತ ಬಟ್ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ನೋಡಿ
ಹಾ
ಭಾನುವಾರ
ಹಾ ಹೌದು
ಅದೇ ದಿವಸಕ್ಕೆ ಬಿದ್ಬಿಟ್ಟಿದ್ದೆ ಎಕ್ಸಾಮ್ ಎಲ್ಲಿ ಬರಕದ್ದು
ಹ್ಮ ಹಾ
ಹ್ಮ್
ಒಳ್ಳಳ್ಳೆ ಕತೆ ಎಕ್ಸಾಮ್ಗ ಮುಂದೆ ಸೋಮವಾರ ಹಾಕೊಂಡಿದ್ರೆ ಮುಗ್ದೋಗಿತಪ್ಪ
ಅದು ಓ ಅದು ಹಂಗಾಗಲ್ಲ ಅವ್ರು ಯಾವ ಯಾವ ಡೇಟ್ ಗೆ ಹೇಳತಾರೋ ಅದೇ ಡೇಟ್ ಗೆ ಹೋಗಿ ಬರಿಬೇಕು
ಹಓ್ ಅವ ಎಕ್ಸಾಮ್ ಮುಂದಕ್ಕೆ ಹಾಕಲ್ರರಿ ನಿಮ್ ಟ್ರಿಪ್ ಮುಂದಕ್ಕೆಕ್ ಹಾಕ್ಬೋದಲ್ವಾ
ಹ ಹಾ ಅವ್ರ ಅವ್ ಡೇಟ್ ಯಏನ್ ಹೇಳ್ತಾರ ಆ ಡೇಟ್ ನಾ ಬರಿಬೇಕ ನಾಮ ಮುಂದಕ್ಕೆ ಹೆಂಗಕದು ಟ್ರಿಪ್ನ
ಹ್ಮ್
ಟ್ರಿಪ್ನ ನೀ ಒಳತಿರ ತ
ಹು ಟ್ರಿಪ್ ನ
ಹ ಆ ಟೈಮ್ಗೆ ಆಮ್ಮ ನೋಣದ ನಾಗಲ್ಲದ ಹ ಎಕ್ಸಾಮು ನಾಳಕ್ ಬಿಡುತ್ತಂತ
ನಾಳಕ್ ಬಿಡುತ್ತೆ ಅಂತ
ಗೋತ್ತ ಇಂಗ್ಲಾನ ಕದಾನು ಗಾಂಧಿ ಭಾನುವಾರ ಬತ್ತ ಅಂತ
ಹ್ಮ್ ಹೌದಾ
ಹ್ಮ್
ಹ ಈಗ ಈಗ ಎಲ್ಲಿನ ಎಲ್ಲಿ ನೆನ್ನೆಯಿಂದ ಕಾಣಸ್ತಲ್ಲ ಇಲ್ಲಾಮ ನೆನ್ನ ಫೋನ್ ಮಾಡಿದೆೆ ಸಾಯಂಕಾಲ ಎಲ್ಲಿದೆ ಅನ್್ಕೊಂಡು ಹಾಂ ಅದಕ್ಕೆ ಇಲ್ಲ ಕೊಳಗಲ್ ಹಾಂ ಆ ಕೊಳಗಕ್ಕೆ ಹೋಗಿದ್ದನಿ ಅಂತ ೊಂದ
ತಿರ್ಗಾ ಬಂದನಾರ ತಿರ್ಗ ತಿರ್ಗಾ ಸ್ಯಾಂಗಲ್ ನಾವ್ ಅಲ್ಲೇದ್ ಮುಖ್ಯ ನೀವ್ ಮದ್ವೆಾಗ ಹೋಗ್ಬೇಕದ್ರ ಅಲ್ಲೇ ಮಾ ಮಾಮೂಲಿ ಬಾದವಾರ ನಮ ಕತನ್
ಹ ಹೌದಾ
ಹ್ಮ್
ನಾವ ಹೋಗಿ ನೋಡುದ್ರೆಗರ ನಾಮೋಗಿ ನೋಡ ದ್ರಗರ
ಹಾ ನೋಡಿದ್ಮನ್ಸುತ್ತ
ನೋಡಿದ್ರೆ
ಹ್ಮ್ ಸರಿ ಈ ಇನ್ನೊಂದ್ ಕಾಲ್ ಮಾಡ್ತ
ಹ ಮಾತಾಡ್ತೀನಿ ಅಂದ್ರೆ ಮಾಡ್ತೀನಿ ನೀ ನೀ ನೀ ಹ್ಮ್ ಮಾಡ್ತೀನಿ
ಹಾ ಸರಿ
ಹ್ಮ್ ಆಯ್ತ್ ಕ ಬೇಡ್ವಾ
ಸರಿ ಟೈಮ್ ಆಗದ ಮಾಡು
ಹ್ಮ್ ಸರಿ ಆಯ್ತು